ಹಲೋ
ಹಬ ಹೇಳ ಏನ್ ಮಾಡತೀರ
ಊಟ ಆಯ್ತಾ ನಮ್ದ್ ಆಯ್ತು ನಾವಲ್ಲ ಮತ್ತೆ ಏನ ಸ್ಪೆಷಲ್
ಏನಲ್ಲಾ ಏನ್ ತಿಂತಿದ್ದ್ಯಾ ಬೆಳಗೆ
ಬೆಳಗ್ಗೆ ಇಡ್ಲಿ ಸಾಂಬಾರ್ ಚಟ್ನಿ
ಅದೇ ನಾ ಡೈಲಿ
ಇಲ್ಲ ಇವತ್ತು ಇದು ಸಂಡೆ ಅಲ್ವಾ ಇದು ಸ್ಯಾಟರ್ಡೆ ಅಲ್ವಾ ಸ್ಪೆಷಲ್ ಇವತ್
ಹೌದಾ
ಹ್ಮ್ ಇವತ್ತು ಸ್ಪೆಷಲ್ ಸ್ಯಾಟರ್ಡೇ ದನಾ
ಮತ್ತೆ ಏನ್ ಮಾಡ್ತಾಿದ್ಯಾ
ಆ
ಏನ್ ಮಾಡ್ತಾ ಇದ ಇದ್ಯಾ
ಮತ್ತೇನಲ್ಲ ಮಾಡ ಇರದು ಮತ್ತೆ ಏನಿಲ್ಲ ನಮ ಕೆಲ್ಸ
ಹೌದಾ ಏನು ಓದಿದ ಹೇಳ ಏನ್ ಓದ್ಯಾಾ
ಯಾವ್ದಾದ್ದು ಕ್ವಶನ್ ಕೇಳಲ್ಲ ಯಾವ್ದಾದ್ರು
ಕೇಳ್ರ
ಇದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೇಳ ಇದು
ಹಾ ಹ ಕೇಳಳ್ತೇಳ ಇದನ ತಗಂದ್ಬಿಟ್ಟೆ
ಇದು ವಿಜಯನಗರ ಸಾಮ್ರಾಜ್ಯ ಎಷ್ಟರಲ್ಲಿ ಸ್ಥಾಪನೆ ಆಯತು
ಹದಿನೂರ ಮೂವತ್ತಾರಲ್ಲಿ
ಹೌದಾ ಯಾವ ನದಿ ತಡದ ಮೇಲೆ ಆಗ್ತೆೆ
ಹುಗ ಭದ್ರ ಬಲದಂಡೆ
ಹ್ಮ ಬಲದಂಡಿ ಅಂದ್ರೆ ದಕ್ಷಿಣಕ್ಕಾಗುತ್ತಾ ಏನ ಉತ್ತರಕ್ಕಾಗುತ್ತ
ಅದು ಉತ್ತರಕ್ಕೆ ಆಗುತ್ತಾ
ಅಲ್ಲ ದಕ್ಷಿಣಕ್ಕೆತದು ತುಂಗಭದ್ರನೈತಿ
ಹೌದಾ ಸಾರಿದ್ರು
ಹ್ಮ್ ಇದು ಸಂ ಇದರಲ್ಲಿ ಎಷ್ಟು ಮನೆತನಗಳು ಬರ್ತವೆ ಇದು ವಿಜಯನಗರ ಸಾಮ್ರಾಜ್ಯದಾಗ
ಆದದ್ರ ನಾಲ್ಕು
ಹಾ
ಹ್ಮ್
ಯಾವ್ಯಾಾವು
ಸಂಗಮ ತಳ ಸಂಗಮ ತಾಳವ
ಮತ್ತ ಬೇ ದ ಮತ್ತ ಇದುರಂದೇ ಆದ್ರೆ ಇದು ಲ್ಲ ಸಂಗಮ ಸಾಹಿತ್ಯ ತುಳುವ ಅರಬೇಡು ಅದ್ರಲ್ಲಿ ಜಾಸ್ತಿ ಆಳ್ವಿಕೆ ಮಾಡಿದ ಮನೆತನ ಯಾದು ಗ ಅದುಂದು ಲಲ್ಲ ಹ್ಮ್ ಆಹ ತುಳುವಲ್ಲ ಸಂಗಮ ಅತಿ ಹೆಚ್ಚು ಆಳ್ವಿಕೆ ಮಾಡುತ್ತೆ ಮತ್ತು ಅತಿ ಕಡಿಮೆ
ಮತ್ತಿ ಕಡೆಮ ಗೊತ್ತಿಲ್ಲ ಯ
ಸಾಳ್ವ ಮನೆ ತನ ಕಡಿಮೆ ಆಳ್ವಿಕೆ ಮಾಡುತ್ತೆ ಅದ ಹದ್ನಾಕನೂರ ಎಂಬತ್ತೈದರಿಂದ ಹದ್ಿನೈದುನೂರ ಐದರವರೆಗೂ ಆಳ್ವಿಕೆ ಮಾಡುತ್ತೆ ಅದು ಇವರು ನಮ್ಮ ಇವ್ರು ಬರ್ತಾರಲ್ಲ ಶ್ರೀ ಕೃಷ್ಣ ದೇವರಾಯ ಅವರು ಯಾವ ಮತ್ಂಗ ಬರ್. ತರರು. ತುಳಗಾದದಲ್ಲಿ ಬರ್ತಾರ ಇದು ಸಂಗಮ ಸಂಗಮ ವಂಶ ಅದಲ್ಲ ಎ್ರ ಸ್ಥಾಪಕರು ಯಾರು.
ಹಮ್ಮ.
ಉಮತ್ ಕೊಟ್ಟ.
ಹರಿಹರ.
ಹ್ಮ್ ಓಕೆ ಹರಿಹರ. ಹರಿಹರ ಮತ್ತು ಬುಕ್ಕರಾಯನ. ಅವನ ಸಹೋದರ ಇರ್ತ. ಬುಕ್ಕರಾಯ ಬುಕ್ಕರಾಯನ ಪತ್ರ ಕಂಪಣ್ಣ ಅಂತ ಇರ್ತಾರ ನೋಡಿ ಕಂಪಣ್ಣ.
ಕೊಂಪಣ್ಣ ಮಾರಪ್ಪ ಕಣ್ಣಪ್ಪ.
ಹಾ ಮಾರಪ್ಪ. ಮತ್ತದು ಇದು ಮತ್ತೆ ಸಂಗಮ ಸಂಗಮ ವಂಶ ಆದಲ್ಲ ಇದು ಇದರಲ್ಲಿ ಪ್ರಸಿದ್ಧ ದೊರೆ ಯಾರ ಇರ್ತಾರೆ ಇದು ಸಂಗಮ ವಂಶದಲ್ಲಿ.
್ರ ಅಂದ್ರೆ ಒಂದನೇ ಒಂದನೇ ಬುಕ್ಕಾರಾಯ.
ಹಹ ಸಂಗಮಕ್ಕೆ ಸಂಗಮದಲ್ಲಿ ಎರಡನೇ ಪ್ರೌಢ ದೇವರಾಯ ಅಂತೆ. ಬ್ ಒ ಮ ಹ. ಇದು ಇವರು ಮಾ ಇವ್ರು ಇದಾರಲ್ಲ ಎರಡನೇ ಪ್ರೌಢದ ಇವರ ಯಾವ. ಯಾ ಯಾವ ಒಂದು ಕಾಲಘಟ್ಟದಲ್ಲಿ ಆಳ್ವಿಕೆ ಮಾಡ್ತಾರೆ ಇವ್ರು ಎರಡನೇ ಪ್ರೌಢ ದೇವರ. ಅಷ್ಟೇ ಹ. ಹದಿನಾಕನೂರ. ಇಪ್ಪತ್ನಾಾಲ್ಕರಿಂದ ಹದಿನಾಕ ನೂರ ನಲವತ್ತಾರವರೆಗೆ ಅಂದ್ರೆ ಇಪ್ಪತ್ತ ನ ಇಪ್ಪತ್ತೆರಡು ವರ್ಷ ಆಳ್ವಿಕೆ ಮಾಡ್ತಾರೆ ಇವರು.
ಇಪ್ಪತ್ತ್ನಾಾಲ್ಕರಿಂದ.
ಹ ಇಪ್ಪತ್ನಾಲ್ಕರಿಂದ ನಲ್ವತ್. ಆರು ಹದಿನಾಕ ನೂರ ಇಪ್ಪತ್ ನಾಲ್ಕರಿಂದ ಹದಿನಾಕ ನೂರ ನಲವತ್ತಾರು ಇಪ್ಪತ್ತೆರಡು ವರ್ಷ ಆಳ್ವಿಕ. ೆ ಮಾಡ್ತಾರೆ ಅವರು. ಇದು ಹ್ಮ್. ಇವನು ಇವನು ಆಸ್ಥಾನಕ್ ಒಬ್ಬವ. ಹಾ ಇವ ಬಂದಿರ್ತಾನ ರಾಯಭಾರಿ ಅವನ ಹೆಸರು ಗೊತ್ತ.
ಅಬ್ದಲ್ ರಜಾಕ್.
ಹ್ಮ್ ಯಾವ ದೇಶ ಅದಾವನು ಅಬ್ದುಲ್ ರಜಾಕ್.
ಹ ವರ್ಷಯಾ..
ಹ ಪರ್ಷಿಯಾ ಅಂದ್ರ ಈ ಪರ್ಷಿಯಾ ದೇಶ ಅಂತ ನಾವವು ಗೂಗಲ್ಲ್ಲಿ ನೋಡದ್ರೆ ಬರಲ್ಲ ಆ ಪರ್ಸಿಯಾ ದೇಶ ಅಂದ್ರೆ ಯಾವವುದು. ಈಗ ಹ್ಮ್ ಕೆ ವಿರಾನ್. . . ಹ. .
ಅವನು ಯಾರ ರಾಯಭರ ಬರ್ತ
. ಯಾರು.
ಶಾರೂಖನ ರಾಯಬಾರಿ ಅವ್ನು ಶಾರೂಕ್.
ಶಾರುಕ್ಕಾ ಹ್.
ಹಾ.
ಹ್ಮ್ ಹ್ಮ್.
ಅವ್ನ ಅವ್ನ ಆದೇಶ ಅಂತ ಇಲ್ಲಿ ಬರ್ತಾನ ವಿಜಯ ನಗರಕ್
ಹೌದಾ. ಹ್ಮ. ಇವು ಎರಡನೇ ದೇವರಾಯನ ಬಿರುದುಗಳು ಗೊತ್ತಾ. . ಚೆವೆಂಟೆಗಾರ ಹರಿರಾಯ ವಿವಾಡ. ಚತುರ್ ಸಮುದ್ರಾದೀಸ್ವರ ಅಯ್ಯೋ ಇವನ ಇವನ ಮರಣ ನಂತ್ ಮಲ್ಲಿಕಾರ್ಜುನ ಆಳ್ವಿಕೆ ಮಾಡ್ತಾನಂತೆ ಒಂದೇ ವರ್ಷ ಆಳ್ವಿಕೆ ಮಾಡದವನು ಮಲ್ಲಿಕಾರ್ಜುನ. ಹ ಅವನ ನಂತರ ಮೂರನೇ ವೀರು ಪಕ್ಷ ಅಂತ ಅವ್ನು ಒಂದ್ ಹದಿನೈದು ವರ್ಷ ಆಳ್ವಿಕೆ ಮಾಡ್ತಾನೆ ಇಪ್ಪತ್ ವರ್ಷ ಆಳ್ವಕೆ ಮಾಡ್ ಅವನು ಬಂದು. . ಮತ್ತೆ ಅದಾಗಣ ಗೊತ್ತೇ ಇದೆಯಲ್ಲ ಆಮ್ಯಾಲ ಸಾಳ್ವ ವಂಶ ಆಳ್ವಿಕೆ ಬರತ್ತೆ. ಸಳ್ವಿಕೆ ಆಹ ಅದ ಇದ ಸಾಳ್ವ ವಂಶ ಅದಲ್ಲ ಅದರ ಸ್ಥಾಪಕ ಯಾರಾಗಿರ್ತಾರ.
ನರಸಿಂಹ.
ಹ ನರಸಿಂಹ ಆಳ್ವಿಕೆ ಆ ಅಧಿಕಾರಕ್ ಬರ್ತಾನ ಸಳ್ವ ವಂಶದಲ್ಲಿ ಅವನಣ ತುಳು ವಂಶ ಬರು ತುಳ ತುಳುವ ವಂಶ ಹದ್ನೈದುನೂರ ಐದರಿಂದ ಹ್ಮ್ ಇದು ಬರುತ್ತೆ ತುಳುವದಲ್ಲಿ. ಶ್ರೀ ಕೃಷ್ಣ ದೇವರಾಯ ಪ್ರಮುಖ ದೂರೆ. ಪ್ರಮುಖ ಅರಸಾಂದ್ರ ಕೃಷ್ಣದೇವರಾಯ. ಅವನ ಕಾಲಘಟ್ಟ ಗೊತ್ತ ಒಂದು.
ಹದಿನೈದುನೂರ ಒಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೆನಾ.
ಹ್ಮ್ ಓಕೆ ಇ ಕೃಷ್ಣ ದೇವರಾಯನ ಸಮಕಾಲೀನ ಅ ಬಾ ಮೊಘಲ್ ಅರಸ ಗೊತ್ತಾ ಯಾರಂತ. . ಹ್ಮ ಯಾರು.
ಹೊತ್ತಪ್ಪ
ಯಾರ
ಅಂದ್ರೆ ಬಾಬಾರ್
ಹೌದಾ ನಾ ಇದು ಹದಿಮೂರ್ನೂರ ಮೂವತ್ತಾರ ರಲ್ಲಿ ಸ್ಥಾಪನೆ ಆಗುತ್ತಲ್ಲ ಇದು ವಿಜಯನಗರ ಸಾಮ್ರಾಜ್ಯ ಯ ಅದರ ಅದು ಸ್ಥಾ ಸ್ಥಾಪನೆ ಆದಾಗ ದೆಹಲಿ ಸುಲ್ತಾನ ಯಾರದ ಅದಾರ ಹ
ಈಗ ಅರಿಹರ ಪುಕ್ಕರಾಯನ ಸಮಕಾಲೀನವರು.
ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ.
ಅವರು ಹನ್ನೆಡುನೂರ ಆರರಿಂದ ಇಪ್ಪತ್ತಾರನ ಬರ್ತಾರ ಅವರು ಇಪ್ಪತ್ತು ವರ್ಷ ಆಳ್ವಿಕೆ ಮಾಡ್ತಾರಷ್ಟ ಬಂದು ಹದಿಮೂರ್ನೂರ ಆರ್. ಹದಿ ಹದಿಮೂರರ ಹದಿಮೂರ ನೂರ ಆರರಿಂದ ಇಪ್ಪತ್ತಾರವರೆಗೇನ ಬರ್ತಾರ ಅವ್ರು ಹದಿಮೂರ್ನೂರಾಗ ಬರ್ತಾರ ಹದಿಮೂರ್ನೂರ ಮೂವತ್ತಾರರಾಗ ಬರಲ್ಲ ಅವ್ರು.
ಹೌದಾ ಯಾವಾಗ ಬರ್ತಾರ?
ಅಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ಅಂತ ಬರ್ತಾರೆ ಹದಿಮೂರ್ನೂರ ಮೂವತ್ತಾರಾಗ. ಏನ್ ಹ್ಮ ಇದು ಇ ಒಂದು ಇದು ಹೇಳ್ತಾರ ನೋಡ್ರಿ ಆಹ ಮರೆತ ವಿಜಯನಗರ ಸಾಮ್ರಾಜ್ಯ ಒಂದು ಮರೆಯಲಾಗದ ಸಾಮ್ರಾಜ್ಯ ಅಂತ ಹೇಳ್ತಾರ ಯಾರು ಮರೆತು ಹೋದ ಸಾಮ್ರಾಜ್ಯ ಅಂತ ಹೇಳ್ತಾರ. ಹ್ಮ
ಆಪ್ಷನ್ ಕೊಟ್ಟ ಹೇಳ್ತೀ.
ಆಪ್ಷನ್ಸ ಡೊಮಿಂಗೋ ಪೇಸ್ ರಾಬರ್ಟ್ ಸಿವೆಲ್ ಇವೆಡ್ಡು ಇಬ್ರಲ್ಲಿ ಯಾರು?
ರಾಬರ್ಟ್ ಸಿವಿಲ್.
ಕೇರ ಪಡಚಿವಲ್ಲ. ಇದು ಯವನರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಯಾರಿಗಿತ್ತ ಇ ಬಿರುದು?
ಶ್ರೀ ಕೃಷ್ಣದೇವರಾಯ. ಯಾಕಿತ್ತು ಯವನ ರಾಜೆ ಪ್ರಸ್ತಾಪನೆ. ಕಾರೆಂತ ಹೇಳ.
ಯಾರಿಗಿತ್ತು?
ಶ್ರೀ ಕೃಷ್ಣ ದೇವರಾಯ.
ಹಾ ಓ. ಕೆ ಶ್ರೀ ಕೃಷ್ಣ ದೇವರಾಯರಿಗ್ ಇತ್ತು ಹ್ಮ್ ಇವರು ಇವ ಇವರು ಶ್ರೀ ಕೃಷ್ಣ ದೇವರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಒಬ್ಬ ಯಾತ್ರಿಕರು ಭೇಟಿ ನೀಡಿರ್ತಾರೆ ಅವ್ರ ಹೆಸರೆನು?
ರೋಮಂಗ ಪಯಾಜು ಮತ್ತೆ ಬಾರ್ಬೋಸ್.
ಹಾ ಡೊಮೆಂಗು ಪಾಯಸ್ ಮತ್ತು ಬಾರ್ಬಸ್ ಇದು ರಕ್ಕಸ ತಂಗಡಿಗೆ ಕದನ ಗೊತ್ತಾ?
ಹಾ ಹೇಳಿ.
ಹಲೋ
ಹಾ ಹೇಳಿ ಕೇಳ್.
ರಕ್ಕಸ ತಂಗಡಿಗೆ ಕದನ. ತಾಳಿ ಕೋಟೆ ಕದನ. ಅದು ಎಷ್ಟರಾಗ್ ಆಗುತ್ತೆ?
ಅದು ಹದಿಮೂರ ಅರವಾ. ಹದಿನೈದುನೂರ ಅರವ
ಹಾ ಓಕೆ ಅವಾಗ ಆ ವಿಜಯನಗರ ಅರಸ ಯಾರು ಇರ್ತಾರ ಮಾತಾಡಂತ ಹ ಪ್ರೀತಿ ಅಂದ್ರೆ ಮಾತಾಡ ನಂಗೆ ಆ ಅಚುುತ್ತರಾಯ ಮತ್ತು ಸದಾಶಿವರಾಯರು ಆ ಂತ ಆ ಟೈಮಿಗೆ ಹಾ ನಾನನ್ಊಟ ಮಾಡಬೇಕು ಹ ಓಕೆ ಒಂದ್ ಕಾಲ್ ಬರ್ತಾತ ಅದ ಆಮೇಲೆತ್ತಲ ನನ್ಗೆ